ಕೆಳ್ಸ ಹಾ ಕೆಳ್ಸದ್ ಯಾ ಹ್ಮ್ ಕೇಳಸ್ತಾ ಇದೆ.
ಏನ್ ಮಾಡ್ತಿದ್ದೀರಾ?
ಏನಿಲ್ಲಮ್ ಹಾಗೆ ಕುತ್ಕೊಂಡಿದ್ದೀ ನೀವು?
ಹಾ ನಾನು ಸುಮ್ನೆ ಕುೂತ್ಕೊಂಡಿದ್ದೆ. ಟೀ ಕಾಫಿ?
ಹಾ ಆಯ್ತು ನಿಮ್ದು?
ಹಾ ಆಯ್ತು.
ಹ್ಮ್ ಏನ್ ಮಾಡ್ತಿದ್ರಿ?
ಏನಿಲ್ಲ ಮಲ್ಗಿದ್ದೆ ಇವಾಗ ಎದ್ದು ಸುಮ್ಮ್ನೆ ಕುೂತ್ಕೊಂಡಿದ್ದು ಮಾಡ್ದೆ ಅ
ಹಾ ಕಾಲೇಜು?
ಕಾಲೇಜ್ ಇಲ್ಲ ಇವಾಗ ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ರಲ್ಲ.
ಹ್ಮ್
ನಿಮ್ದು ಕಾಲೇಜ್ ಇಲ್ಲ.
ಹಾ ಇಲ್ಲ ನಮ್ದು ಇವಾಗ ಎಕ್ಸಾಮ್ಸ್ ಎಲ್ಲ ಮುಗಿದು.
ಹಾ ಹಾ
ರೆಸಾರ್ಟ್ ಅಂದರಾಯ್ತು.
ಹಾ ಹಾ
ಏನ್ ಮಾಡಿದ್ರಿ ಊಟ ಮಧ್ಯಾಹ್ನ.
ಮಧ್ಯಾಹ್ನ ಹೊರಗೋಗಿದ್ವಿ ಫ್ರೆಂಡ್ಸ್ ಎಲ್ಲ, ಕಾಲೇಜ್ಗೆ ಹೋಗಿದ್ವಿವತ್ತು ಹಾಲ್ ಟಿಕೆಟ್ ಇಸ್ಕಂಬರಕ್ಕೆ. ಅಲ್ಲೇ ಹೊರ್ಗಡೆನೆ ಮಾಡ್ಕೊಂಡ್ ಬಂದ್ವಿ.
ಹ್ಮ
ನಿಮ್ದು?
ನಮ್ದು ಅನ್ನ ಸಾರು.
ಅನ್ನ ಸಾರು ಎಲ್ಲಿ ಹೋಗಿಲ್ಲ ಹೊರ್ಗಡೆ.
ಇಲ್ಲ ಇಲ್ಲ ಎಲ್ಲೂ ಹೋಗ್ಲಿಲ್ಲ.
ಫ್ರೆಂಡ್ಸ್ ಜೊತೆ ಆಚೆ ಏನೂ ಇಲ್ಲ.
ಹ ಇಲ್ಲ ಇವತ್ತು ಹೋಗ್ಲಿಲ್ಲ ಹಾಗೆ ಮನೆಯಲ್ಲೇ ಕುೂತ್ಕೊಂಡಿದು. ಸರಿ ಇ ವ ನಷ್ಟ ಚಾಲೂಕ್ ಏನ್ ಕೊಡ್ತಾರೆ.
ಅದಷ್ಟೇ ಇರುತ್ತೆ ಏನ್ ಸ್ನ್ಯಾಕ್ಸ್ ಏನ್ ಬೇರೆ ಇರಲ್ಲ.
ಸ ಹ್ಮ್ ಮತ್ತೆ ಓದ್ಕೋದೆಲ್ಲ ಚೆನ್ನಾಗಿ ನಡೀತ್ತೆ.
ಓತ್ಕಳ ನಂಗ ಎಕ್ಸಾಮ್ ಹಿಂದೆ ದಿವ್ಸ ಅಷ್ಟೇ ಅದು. ಬಾಳ ಹಾರ್ಡ್ ವರ್ಕ್ ಬರದು ಸೀರಿಯಸ್ನೆಸ್ ಬರೋದು.
ಹ್ಮ್ ಇವಾಗದ್ರೆ ಇಂಪಾರ್ಟೆಂಟ್ ಯಾಕಂದ್ರೆ ನೋಡೋದಷ್ಟೆ. ಹ ಹಿ
ಒಂದ್ ಕೊಶ್ನ್ ನೋಡಿದ್ ತಕ್ಷಣ ಇದೇ ಏನ್ ಬರ್ತೈತಲ್ಲ ಬಿಡ ಅಂತ ಹೋಗೋದು, ಅಲ್ಲಿ ಎಕ್ಸಾಮ್ಗ್ ಹೋದ್ಮೇಲೆ ಅದೇ ಕೈ ಕೊಡೋದು.
ಅದು ಇವಾಗ ಅನ್ಸುತ್ತೆ ಇದು ಇದು ಬರುತ್ ಬರುತ್ತ ಅಂತ ಆದ್ರೂ ಅದ ಓದಂಗಿಲ್ಲ. ನೋಡಿದ್ರೆ ಅದೇ ಬರ್ತ.
ಯಾವ ಕ್ವಶನ್ಸ್ ನೆಗ್ಲೆಕ್ಟ್ ಮಾಡಿರ್ತೀವಲ್ಲ ಅವೇ ಕೊಟ್ಟಿರ್ತಾರ. ಹಂಗೆ ನಡ್ದುದ್ದದು ಬಾಳ ಸರ್ತಿ.
ಮತ್ತೆ ಕಾಲ್ ಮಾಡಿದ್ರಾ ಮನೆಗ ಅದು.
ಯ ಮನೇಲ ಹಾ ಮನೆಗ್ ಮಾಡಿದ್ದೆ ಬೆಳಿಗ್ಗೆ ಮಾಡಿದ್ದೆ.
ಹ್ಮ್ ಹ್ಮ್ ಮತ್ತೆ
ಮತ್ತೆ ಅಕ್ಕ ಬಂದ್ರ
ಹಾ ಅಕ್ಕ ಇನ್ನುೂ ಬಂದಿಲ್ಲ ಅವಳ ಆರು ಗಂಟೆಗೆ ಎಲ್ಲ ಬರ್ತಾಳೆ
ಹ್ಮ್ ಹ್ಮ್ ಹ್ಮ್
ಮ ಕಾಲ್ ಮಾಡಿದ್ರಾ ಮತ್ತೆ ಯಾರಿಗಾದ್ರು
ಇನ್ನ ಮಾಡಿಲ್ಲ
ಹ್ಮ್ ಎಷ್ಟಗಿದಾವ ಟಾಸ್ಕ್
ಸೆವನ್
ಹ್ಮ್ ಹ್ಮ್
ನೀವ್ ಮಾಡಿದ್ರಾ
ಹಾ ನಮ್ದು ಒಂದು ಆಗಿದೆ ಅಷ್ಟು ಆಗಿದ್ದಕ್ಕೆ ಇವಾಗ ಟಾಸ್ಕ್ ನಿಂತದವ
ಎಷ್ಟು ಎಷ್ಟು ಕಂಪ್ಲೀಟ್ ಆಯ್ತು
ಇವಾಗ ಮೂವತ್ತದು
ಮುಗಿತಾ ಇದೊಂದಾದ್ರೆ
ಹಾ ನಂದ ನಲ್ಲ ನೀವು ಅಷ್ಟೇ ನಮಂದು ಮುಗತಿದ್ದ
ಹೌದಾ
ಹ್ಮ್ ಮುಗುದು ಇವಾಗ ಅದೇನು ಹೇಳ್ತಿದ್ರಲ್ಲ ಆಐ್ತ ಹಾಕ್ಬೇಕಂತ
ಹ್ಮ್ ಹ್ಮ್ ಹ್ಮ್ ಅಮೌಂಟ್ ಬಂದಿದ್ದನಾ
ಅಮೌಂಟ್ ಇವಾಗ ಒಂದ್ಸರಿ ಅಷ್ಟೇ ಒನ್ ಸೆವೆಂಟಿ ಅಷ್ಟೇ ಬಂದಿದೆ
ಹೌದಾ
ಹಾ ಇವಾಗ ಬರೋದು
ಅದು ಎಷ್ಟು ಟಾಸ್ಕ್ ಕಂಪ್ಲೀಟ್ ಆಮೇಲೆ ಬಂದಿತ್ತುದು
ನನ್ಗೆ ಒಂದು ಹ ಹದಿಮೂರ ಏನೋ ಹನ್ನೆರಡು ಹೀಗೇನಾಗಿತ್ತು
ಹೌದಾ ನಾನು ಇವತ್ತೇ ಕಂಪ್ಲೀಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಎಲ್ಲ.
ಹಾ ಹಾ
ಮತ್ತೆ ಎಕ್ಸಾಮ್ಸ್ ಬಂದ್ರೆ ಆಗಲ್ಲ
ಹಾ ಹೌದು
ಅದಕ್ಕೆ ಸುಮ್ಮನೆ ಇವತ್ತೇ ಎಲ್ಲಾ ಕಂಪ್ಲೇಂಟ್ ಮಾಡ್ಕೊಂಡ್ಬಿಟ್ರ ಆಯ್ತಂತ ಅಂದ್ರೆ ಒಂದ ಪರ್ಸ ಈಗ ಫೈವ್ ಟಾಸ್ಕ್ ಕೊಟ್ಟಿದಾರ ಅಂದ್ರೆ ಒಂದ ಪರ್ಸನ್ಗೆ ಫೋರ್ ಟೈಮ್ಸ್ ಕಾಲ್ ಮಾಡಕ್ ಬರುತ್ತಂತೆ
ಹೌದಾ
ಹಾ ಇನ್ನೊಂದ್ಸರ್ತಿ ಅದು ಬೇರೆ ಯಾರಿಗಾದರು ಕಾಲ್ ಮಾಡ್ಬೇಕಂತೆ
ಹಾ ಹಾ ಹ್ಮ್ ನಂದು ಅದ್ರಲ್ಲಿ ಅಷ್ಟು ಕಾಲ್ಸ್ ಎಲ್ಲ ಬರೀ ಯಾರು ರಿಸೀವ್ ಮಾಡ್ಲಿಲ್ಲ ಅಂತ
ಹ್ಮ ಹಾ ಹೋ ಹಂಗ ನೀ ಕಾಲ್ ಮಾಡಿದ್ರೆ ಅವ್ ರಿಸೀವ್ ಮಾಡಿಲ್ಲ ಅದ್ರೊಳ ಟಾಸ್ಕ್ ಕಂಪ್ಲೀಟ್ ಹಾ ಹೋಗ ನೀವು ಸಬ್ಮಿಟ್ ಕೊಡ್ಬಾರ್ದಿತ್ತಲ್ಲ
ಇಲ್ಲ ಏನು ಕೇಳೋದಿಲ್ಲ ಸಬ್ಮಿಟ್ ಅಂತ ಏನು
ಹೌದಾ
ಹ್ಮ್ ಸಬ್ಮಿಟ್ ಕೊಟ್ಟಿಲ್ಲ ಅಂದ್ರರುವ ನೆಕ್ಸ್ಟ್ ಟಾಸ್ಕ್
ನನ್ನ ನಂದು ಒಂದೆರಡು ಮೂರು ಅಂಗಗೆ ಆಗಿದವು
ಹ್ಮ್ ಹ್ಮ
ಹಗೆ ಮತ್ತೆ ಹಿಂಗ ಮಾತಾಡ್ತಾ ಮಾತಾಡ್ತಾ ಹ ಅರ್ಧಕ್ಕೆ ಕಟಆಗದು ಅದನ್ನು ಇದಾಗಲ್ಲ ಹ
ಹ್ಮ್ ಒಂದು ಒಂಬತ್ತುವರೆ ಆದ್ರೂ ಆಗಿರ್ಬೇಕು ಒಂಬತ್ತುವರೆ ಮ.
ನಂದು ಇವಾಗ ಇದ ಆದರೆ ಸೆವೆನ್ ಆಗಿ ಏಟ್ ಕಂಪ್ಲೀಟ್ ಆಗ್ತವೆ
ಹ್ಮ್ ಹ್ ಹ್ ಹೀಗೆ ಮಾಡೋಕ ಯಾರಿಗಾದ್ರು ಕ ಆದ್ರೆ ನಿಮ್ಗೆ ಚಲೋ ಯಾಕಂದ್ರೆ ಬಹಳ ಜನ ಹೆಣ್ಮಕ್ಳ ಇದಾರೆ
ಅವ್ರ ಯಾರು ರಿಸೀವ್ ರಿಸೀವ್ ಮಾಡಲ್ಲ ಅಂದ ಆದ್ರೂ ಕೂಡ ಟಾಸ್ಕ್ ಕಂಪ್ಲೀಟ್ ಆಗಿದ್ದಾವೆ ಬಿಸಿ ಇದ್ದೀವಿ ಮನೇಲ್ಲ ಇದೀವಿ ಆಗಲ್ಲ.
ಹ್ಮ್ ಹ್ಮ್ ನಾನ್ ಹುಡುಕ್ಬೇಕದ್ರಲ್ಲಿ ಯಾರು ಹುಡುಗರಾರೆ ಅಂತ ಓಕೆ ಅವ್ರ ಕಾಲ್ ಮಾಡಿ
ನಮ್ ಫ್ರೆಂಡ್ಸ ಇಂದ ಎಲ್ಲ ಮುಗಿತಾ
ಅವನು ಅವನು ಸ್ವಲ್ಪ ಹೊರ ಹೂಗಿದ್ದಾನೆ ಊರು ಊರಿಂದ
ಹಾ ಹಾ ಹಾ ಹಾ
ಅವ್ನಿಗೆ ನೆಟ್ವರ್ಕ್ ಬರೋದಿಲ್ಲ ಅಂತ ಅಲ್ಲೇ ಕಾಲ್ ಮಾಡಿದ್ರೆ ನಾನು ಎಷ್ಟೋ ಸಲ ಕಾಲ್ ಮಾಡಿ ಅಲ್ಲೇೋದ್ವಿ ಕಾಲ್ ಅವಂದು
ಹ್ಮ್ ಹ್ಮ್
ಮತ್ತೆ ಇವ ನ ಎಸ್ಟ್ ಏನಂತ ಏನು ಹೇಳಿಲ್ಲ ಅವ್ರು
ಹೌದಾ ಅದೇನೋ ಪೇ ಮಾಡಬೇಕಂತಲ್ಲ ತ್ರೀ ಹಂಡ್ರೆಡ್
ಅ ನಂಗಿನ್ನುೂ ಅಷ್ಟು ಬಂದಿಲ್ಲ ಪೇ ಮಾಡಷ್ಟು ಇನ್ನು ಬಂದಿಲ್ಲ ನನ್ಗೆ
ಹ ಹಾ
ಬಂದ ಮೇಲೆ ನೋಡು ಅಂತೇಳಿ ನಮ್ಮ ಅಕ್ಕ ಅವರು ಹೇಳ್ತಿದ್ರೆ
ಹಾ
ಅದಕ್ಕೆ ನಾನು ಏನು ಹೊಳ್ಳಿಲ್ಲ
ಅವ್ರು ಯಾರೋ ಅಡ್ಮಿನ್ ಇದ್ದಾರಂತೆ ಅವ್ರಿಗೆ ಒಂದ್ಸರ್ತಿ ಮೆಸೇಜ್ ಹಾಕ್ಬೇಕಂತೆ ಅಮೌಂಟ್ ಬಂದಿಲ್ಲ ಮತ್ತೆ ಏನ್ ಮಾಡ್ಬೇಕಂತ ಅವರು ಈಗೆಲ್ಲಾ ಟಾಸ್ಕ್ ಕಂಪ್ಲೀಟ್ ಆಗಿ ಅವ್ರಿಗೆ ಪೇ ಮಾಡಿರೋರಿಗೆಲ್ಲ ಸಪ್ರೇಟ್ ಗ್ರೂಪ್ ಮಾಡ್ತಾರೆ ಇದ್ದಿದ್ದಾರಾ ಅವರು
ಹಾ ಹಾಂ
ಅವ್ರರಿಗೆೇ ಟಾಸ್ಕ್ಸೈನ್ ಮಾಡ್ತಾರ ಅದ್ರೊಳಗೆ ಮೀನ್ಸ್ ಅವ್ರರಿಗೆ ಟಾಸ್ಕ್ ಅಸೈನ್ ಮಾಡಕ ಬಾಳ ಬಾಳ ಜನಾಗಿದ್ರಲ್ಲ ಈ ಗ್ರೂಪ್ ಅಲ್ಲಿ
ಹೌದ ಹೌದು ಹಾಂ
ಮಾಡಿರೋರು ಟಾಸ್ಕ್ ಕಂಪ್ಲೀಟ್ ಮಾಡಿರೋರು ಮಾಡ್ದೇ ಇರೋರು ಎಲ್ಲ ಇದೆ ಗ್ರೂಪ್ ಒಳಗ ಇದ್ರಲ್ಲ ಈಗ ಪೇ ಮಾಡ್ದಿ ಮಾಡಿರೋರನೆೆಲ್ಲ ಆ ಗ್ರೂಪಿಗೆಲ್ಲಾ ಆಡ್ ಮಾಡ್ಕೊಂಡು ಹೋಗ್ತಿದಾರ ಅವ್ರರು
ಅಂದ್ರೆ ಇಗ ಈ ಟಾಸ್ಕ್ ಕಂಪ್ಲೀಟ್ ಐದೆ ಮತ್ತೊಂದ್ ಅವರೇ ಕೊಡ್ತಾರೆ
ಹ ಅವರುಸೈನ್ ಮಾಡ್ತಾರೆ ಟಾಸ್ಕ್ ಅದ ಯಾವುದೋ ಆಡಿಯೋ ರೆಕಾರ್ಡ್ ಕೊಡ್ತಾರಂತದ್ದು ಟೂ ತ್ರೀ ಫೋರ್ ಸೆಕೆಂಡ್ಸ ಇಂದು ಅದನ್ನ ಕನ್ನಡದಲ್ಲಿನೇ ಟೈಪ್ ಮಾಡಿ ಸಬ್ಮಿಟ್ ಮಾಡೋದಂತೆ
ಹ್ಮ್ ಹ್ಮ್ ಇದು ಇದು ಮುಗೀತಾ ಇವಾಗ ಕಾಲಿಂದ ಮುಗಿತ ಹಂಗಂದ್ರೆ
ಹ ತರ್ಟಿ ಕಾಲ್ಸ್ ಆದ್ರೆ ಕಾಲಿಂಗ್ ಟಾಸ್ಕ್ ಮುಗೀತು
ಹ್ಮ್ ಹ್ಮ
ಅದುಾದ ಆದ್ಮೇಲೆ ನೆಕ್ಸ್ಟ್ ಅದು ಆಡಿಯೋ ರೆಕಾರ್ಡಿಂಗ್ ಶೇರ್ ಮಾಡ್ತಾರೆ ಅಂತ ಅವ್ರು ಅಸೈನ್ ಮಾಡ್ತಾರೆ ಅದನ್ನ ಕನ್ನಡದಲ್ಲಿನೇ ಟೈಪ್ ಮಾಡಿ ಸಬ್ಮಿಟ್ ಮಾಡ್ಬೇಕಂತ
ಹ್ಮ್ ಹ್ಮ್ ನೋಡ್ಬೇಕಾದ್ರೆ ನಾನು ನಮ್ಮ ಅಕ್ಕನ್ ಕ ಅದೇ ಏನಿದೆ ದುಡ್ಡಿಂದ ಹಾಕಂತಿದಾರಂತ
ಹ್ಮ್ ಹ್ಮ್ ಹ್ಮ್
ಅವರು ಮೊದ್ಲು ನಿಂಗೆ ನೋಡುವ ಅಷ್ಟ್ ಬಂತಂದ್ರೆ ಅದನ್ನ ಹಾಕುವ ಇಲ್ಲಾಂದ್ರೆ ಇಲ್ಲ ನೋಡೋಣ ಅತ್ಯಂದು
ಹ್ಮ್
ಹ್ಞ ಹ ಅದೆ ಏನ್ ಮಾಡ್ತಿದ್ರಿ ಈಗ.
ಏನಿಲ್ಲ ಇವಾಗಿನ್ ಮಲ್ಗಿದ್ದೆ ಎದ್ದು ಕುತ್ಕೊಂಡಿದ್ದೆ ನೋಡಿ
ಫ್ರೆಂಡ್ಸ್ ಅದು
ಫ್ರೆಂಡ್ಸ್ ಫ್ರೆಂಡ್ಸ್ ಹೋಗ್ಬಳಿದ್ದಾಳ ಇನ್ನು ಇಬ್ಬರು ಹೊರ್ಗಡೆ ಹೋಗಿದಾರಾ.
ಹ್ಮ್
ನನಗ್ ಕರ್ದ್ರು ನನ್ ಮಲಗಿದ್ದೆ ಬರಲ್ಲ ಅಂತ ಹೇಳಿದೆ ಹೋದ್ರು ಅವ್ರಿಬ್ರು
ಹಾ ಇದೇ ಅಲ್ಲೇ ಸುತ್ತಮುತ್ತಲ ಪಾರ್ಕ್ದಲ್ಲ ಆಡಕೆಲ್ಲ
ಇಲ್ಲ ಸ್ಟ್ರೀಟ್ಸ್ ಎಲ್ಲ ಇದ್ದಾವಲ್ಲಿ ಹತ್ರ ಹತ್ರ ಪಾರ್ಕ್ ಅಂತೆ ಒಂದ ಸ್ವಲ್ಪ ದೂರ ಹೋಗ್ಬೇಕು.
ಹ್ಮ್ ಅಲ್ಲಿ ದೆಂಗ್ಳೂರು ಅಂದ್ರ ಅಲ್ಲ
ಅಲ್ಲ ದಾವಣಗೆರೆ
ದಾವಣಗೆರೆ ಹಾಂ ನಿಂಗೆ ಒಂದ್ ನಾಲ್ಕೈದು ಜನ ಕಾಲ್ ಮಾಡಿದೆ ಎಲ್ರರು ಬೆಂಗ್ಳೂರ್ ಬೆಂಗ್ಗಳೂರ್.
ಅಂ ನಿನ್ನೆ ಮಾಡಿದ್ರಾ
ಹಾ ನಿನ್ನೆ ಮಾಡಿದ್ದೆ ನಾನು
ಹಾ ಹಾ
ಅದ್ರಲ್ಲಿ ಎಲ್ಲಾ ಅರ್ದಕ್ಕಿಂತ ಹೆಚ್ಚು ಎಲ್ಲ ಬೆಂಗ್ಗಳೂರು ಬೆಂಗ್ಗಳೂರು.
ಅದು ಗ್ರೂಪ್ ಅಲ್ಲಿ ನೋಡಿದ್ರಿ ಎಲ್ರೂ ಒಂದ್ ಕಾಲೇಜ್ ಯಿಂದ ಅಂತೂ ಫುಲ್ ಜನಾನೆ ಜನ
ಹಾಂ ಮೊನ್ನೆ ಮೊನ್ನೆ ಕಾಲ್ ಮಾಡಿದ್ದು ಮತ್ತೆ ಇವತ್ ಮಾಡ್ಲಿಕ್ ಹೋದ್ರಿ ಮತ್ತೆ ಅಲ್ಲೆ ಟಾಸ್ಕ್ ಎಲ್ಲ ಕಂಪ್ಲೀಟ್ ಆಗಿದ್ದಾವ ಅಂತ ಹೇಳ್
ಹಾ ನಾನು ನಿನ್ನೆ ಅದೇ ಮಾಡಿದೆ
ಹ್ಮ್
ನಿನ್ನೆ ಫುಲ್ ದಿನ ಅದೇ ಮಾಡಿದೆ ಬರೀ ಕಾಲ್ ಮಾಡ್ದೆ
ಕಂಪ್ಲೇಟ್ ನೀನ್ ನಾನ್ ಮಾಡಿದ್ನಲ್ಲ ಮೊನ್ನೆ ಮೊನ್ನೆ ಅಲ್ಲ ಮಾಡಿದ್ದು ಎಷ್ಟಾಗಿತ್ತು ಅವಾಗ ಟಾಸ್ಕ್.
ಅವಾಗ ಒಂದು ಹದ್ ಹನ್ನೊಂದಿನ ಹನ್ನೆರಡು ಆಗಿತ್ತು
ಹೌದಾ ಹಾ ಹಾ ಒಂದೇ ದಿವ್ಸಕ್ಕೆಲ್ಲ ಕಂಪ್ಲೀಟ್ ಮಾಡ್ಬಿಟ್ರಿ.
ಹಾ ಹಾ ಹಾ ಅವ್ರು ಆದ್ರ ಹತ್ ನಿಮಿಷ ಹ್ಮ್ ನಾವು ಹತ್ತು ನಿಮಿಷ ಅಂತ ಅನ್ಕೊಂತೀವಿ ಆದ್ರೆ ಇಪ್ಪತ್ತು ನಿಮಿಷ ಆಗುತ್ತೆ ಮತ್ತ ಅವರು ಕಾಲ್ ಮಾಡ್ತಾರೆ ಮಾತಾಡ್ಬೇಕಲ್ಲ ಇಪ್ಪತ್ತು ಇಪ್ಪತ್ತು ನಿಮಿಷ ಒಂದು ಕಾಲಿ
ಹ್ಮ್ ಮತ್ತೆ ನೀವು ಮಾಡೋದಲ್ದ ಮತ್ತ ಅವ್ರು ಮಾಡ್ತಾರೆ ಅವ್ರ್ದು ರಿಸೀವ್ ಮಾಡತಾಡೋದು.
ಹ್ಮ್ ಹ್ಮ್ ಮತ್ತೆ ನೀವು ಯಾರಿಗೂ ಫ್ರೆಂಡ್ಸಿಗೂ ಮಾಡ್ಲಿಲ್ವಾ.
ನನ್ ಫ್ರೆಂಡ್ಸ್ ನನ್ನ ನನಗೆ ನನ್ನ ಗ್ರೂಪ್ಗೆ ಆಡ್ ಮಾಡಿರದೆಲ್ಲ ಅಲ್ಲೇ ಮುಂದೆ ಮುಂದೆ ಇದ್ದಾರೆ ಅವ್ರು
ಹಾ ಹಾ ಹಾ
ಇಲ್ಲ ಈ ಟಾಸ್ಕ್ ಎಲ್ಲ ಕಂಪ್ಲೀಟ್ ಮಾಡಿ ಬೇರೆ ಟಾಸ್ಕ್ ಮಾಡ್ತಿತಾರ್ ಅವ್ರು
ಹೌ ಹೌದ ಅಂದ್ರೆ ಅವರೆಲ್ಲಾ ಪೇ ಮಾಡಿದ್ರ ಅಂತ ಈಗೆಲ್ಲ
ಹ್ಮ್ ಪೇ ಮಾಡಿದ್ದಾರೆ ಅವರು ತ್ರೀ ಹಂಡ್ರೆಡ್ ಅಂದ್ರೆ ಅವ್ರದು. ಭಾಳ ಭಾಳ ಅಮೌಂಟ್ ಬಂದಿದೆ ತ್ರೀ ತೌಸಂಡ್ ಮೇಲೆ ಬಂದಿದೆ ಅವರಿಗೆ.
ಓ ನಮ್ದು ಹಾಗೆಲ್ಲ
ಹ್ಮ್ ಈಗ ಅಂದ್ರೆ ಇವಾಗ ಟಾಕ್ ಕಂಪ್ಲೀಟ್ ಆಯತಲ್ಲ ಬರ್ಬಹದು ಇನ್ನೊಂದಂದು ಟೂ ತ್ರೀ ಡೇಸ್ ಒಳಗೆ ಬರ್ಬೋದು.
ಹ್ಮ್ ಹ್ಮ್ ಹ್ಮ್ ಹೀಗಂತೆ ಅವ್ರೆಲ್ಲ ಚನ್ನಗ್ ಹೆಂಗ ಮಾತಡ್ತಾರಂತೆಲ್ಲ ಕೇಳ್ಬೇಕಿತ್ತು ಅವ್ರಿಗೆಲ್ಲ ಹೆಚ್ಚಿಗೆ ಹೆಚ್ಚಿಗೆ ಬರುತಂದ್ರೆ
ಇಲ್ಲ ಹಿಂಗೆ ಟೆನ್ ಮಿನಿಟ್ಸ್ ಅಂದ್ರೆ ಟಾಸ್ಕ್ ಕಂಪ್ಲೀಟ್ ಆಗ್ಬೇಕಲ್ಲ ಮತ್ತೆ ಫಸ್ಟಿಗೆಲ್ಲ.
ಹ್ಮ್
ಕಂಪ್ಲೀಟ್ ಆದ್ಮಲ್ಲೇ ಕೊಡ್ತಾರೆ.
ಹ್ಮ್ ಅದ್ ನೋಡಿದೀರಾ ನೀವು ಈ ಮೊದ್ಲು ಮಾತಾಡಿದ ಎಷ್ಟ ಆಗಿದೆ ಅಂತ ಎಲ್ಲ
ಯ ಯಾವುದು
ಈಗ ಆಪ್ ನಲ್ಲಿ ತೋರ್ಸ್ತಾಲ್ಲ ಮೊದ್ ನೀವು ಈ ಮಾತಾಡಿದೀರಲ್ಲ ಸೆವೆನ್ ಟಾಸ್ಕ್.
ಹ್ಮ್ ಹ್ಮ್
ಇದ್ರದೇಲ್ಲ ಎಷ್ಟು ಬಂದಿದೆ ಎಷ್ಟು ಎಷ್ಟು ಕೌಂಟ್ ಮಾಡಿದ್ದಾರೆ ಅಂತೆ ಎಲ್ಲದ್ರು ತೋರಿ
ಏನ್ ಟೈಮಿಂಗಾ
ಟೈಮಿಂಗ್ ಅಲ್ಲ ಅಮೌಂಟ್ ಎಷ್ಟು ಬರ್ತದೆ ಅಂತ
ಇಲ್ಲ ಇಲ್ಲ ಅದೇನ ನಾನ್ ಪೇಮೆಂಟ್ ಹೋದ್ರೆ ಅ ಮೋರ್ ಟಾಸ್ಕ್ ಟು ಅರ್ನ್ಸ್ ತಮ್ಮನೆ ಅಂತ ಬರ್ತಿದೆ ಅದು
ಹಾ ಈ ಇದು ರೈಟ್ ಸರ್ ಕಾರ್ನರ್ಗೆ ಇರುತ್ತಲ್ಲಾ ತ್ರೀ ಡಾಟ್ಸ್
ಹ್ಮ್
ಅಲ್ಲೇ ಅದು ಕ್ಲಿಕ್ ಮಾಡಿದ್ರೆ ಆದ್ರೂ ಲಾಸ್ಟ್ ಇಂದ ಎರಡನೇದ ಏನೋ ಆಪ್ಷನ್ ಇದೆ
ಹ್ಮ್ ಹ್ಮ್
ಅದು ಕ್ಲಿಕ್ ಮಾಡಿದ್ರೆ ಅದ್ರಲ್ಲಿ ತೋರಿಸ್ತದೆ ಎಷ್ಟು ಎಷ್ಟು ಸಮಯ ಮಾತಾಡಿದರಿ ಎಷ್ಟು ಅಮೌಂಟ್ ಬರುತ್ತ ಅಂತ ಹೇಳಿ
ಹೌದಾ ಅದೇನ್ ನೋಡಿಲ್ಲ ನೋಡ್ಬೇಕಾಗಾದ್ರೆ
ಎಷ್ಟ್ ಕಾಲ್ ರಿಜೆಕ್ಟ್ ಆಗಿದಾವೆ ಎಷ್ಟ್ ಕಾಲ್ ಅಕ್ಸೆಪ್ಟ ಎಲ್ಲ
ಹೌದಾ
ಹ್ಮ್